ಅ ನಮಸ್ಕಾರ ಇನ್ ಮಾತ ಇದು ಹಾ ಹೇಳಿ
ಕೇಳುತ್ತಿದ್ದೀಯಾ ಅಂದೆ
ಕೂತ್ಕೊಂಡಿದೀವಿ ನೀವ ಏನ್ ಮಾಡ್ತಾ ಇದ್ದೀರಾ
ನಾನು ಕೊತಿದ್ದೇನೆ ನಾನು ಕೂತಿನಿ
ಊಟ ಮಾಡುದ್ರ
ಅಯ್ಯೋ ಇಲ್ಲ ಎದ್ದಿದ್ಲಟು ಸ್ವಲ್ಪ ಇವತ್ತು ಸೋ ಮಾಡಿಲ್ಲ
ಹ
ನೀವು ಮಾಡುದ್ರ
ಹಾ ಮಾಡದ್ವಿ ನಾ
ಏನ್ ಮಾಡಿದ್ರಿ ಅಡ್ಗೆ
ನಾವು ಅಡ್ಗೆ
ಹ್ಮ್
ಕುಳಿಯೋಕ್ರ ಮಾಡಿದ್ವಿ
ಹ್ಮ್ ಹ್ಮ್ ಹೆಂಗ್ ಮಾಡಿದ್ರಿ
ಳಿಯ ಹಾ ಬರುತ್ತೆ ಅದು ಯಾವ ತರ ಮಾಡ್ಬೇಕು ಅಂದ್ರೆ ಪಿಯೋಗರಿ ಪೌಡರ್ ಸಿಗುತ್ತಲ್ವಾ ಆ ಅ ತಗೋ ಬರ್ಬೇಕು ಐದ ಜನ ಇದ್ರೆ ಎರಡು ನಾಲ್ಕ್ ಜನ ಮೂರ್ ಜನ ಅಂದ್ರೆ ಒಂದ್ ಪ್ಯಾಕೆಟ್ ಹಾಕ್ಬೇಕು ಅದಕ್ಕೆ ಅನ್ನ ಮಾಡ್ಕೋಬೇಕು ಅನ್ನ ಒ ಸ್ವಲ್ಪ ನೀರ್ ಕಮ್ಮಿ ಇಕ್ಕಿ ಬಿಡಿ ಬಿಡಿ ಇದ್ದಂಗೆ ಆಫ್ ಮಾಡ ಇದು ಮಾಡ್ಕೋಬೇಕು ಅನ್ನ ಅದಾದ್ಮೇಲೆ ಇದು ಒಗ್ಗರಣೆ ಆಕ್ಬೇಕು ಈರುಳ್ಳಿನೂ ಒಣ ಮೆಣಸಿನ್ಕಾಯಿ
ಹ್ಮ್
ಹಾ ಅದ ಹಾಕಿ ಇದು ಈರುಳ್ಳಿ ಬೆಂದ್ಮೇಲೆ ುದ್ದಿ ಇದು ಕೊತ್ತಮಿರಿ ಆಮೇಲೆ ಕರ್ಬಿನ ಸೊಪ್ಪು ಹಾಕಿ ಜೀರಿಗೆ ಜೀರಿಗೆನ ಸಾಸಿವೆ ಹಾಕಿ
ಹ್ಮ
ಅದಾದ್ಮೇಲೆ ಚೆನ್ನಾಗಿಈರುಳ್ಳಿ ಒ ತರ ಕೆಂಪು ಕಲರ್ ಬರ್ಬೇಕು ಆ ತರ ರ ಎ ಮಾಡ್ಕೋಬೇಕು ಅದಾದ್ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಇರ್ಬೇಕು ಅದಕ್ಕೆ
ಹ್ಮ್
ಎಣ್ಣೆ ಜಾಸ್ತಿ ಇರ್ಬೇಕು
ಹ್ಮ್
ಅ ಆದ್ಮೇಲೆ ಪೌಡರ್ ಇರುತ್ತಲ್ಲ ಪುಳಿಯೋಗ್ರೆ ಪೌಡರು
ಹ್ಮ್
ಅಕಿ ಕಲ್ಸಿ ಒಂದ್ ಸ್ವಲ್ಪ ಹುಣಸೆನ್ನು ನೆನೆಕೋಬೇಕು ಹುಣಶೆ ಹುಳಿ
ಅದ್ ಹಾಕ್ಬೇಕು ಅದದಾದ್ಮೇಲೆ ಅದು ಚೆನ್ನಾಗಿ ಒ ರಸ್್ಮೆಲ್ ಬರುತ್ತಲ್ವಾ ಅದು ಹಸಿ ಹಸಿ ಹ ಅದು ಹೋದ್ಮೇ ಆ ಸ್ಮೆಲ್ ಹೋದ್ಮೇಲೆ ಅನ್ನ ಹಾಕಿ ಕಲಿಸ್ಬೇಕು
ಎಷ್ಟ ಜನಾ
ಹಾ ಅಷ್ಟೇ ಅದ ಅದಕ್ಕೆ ನಾವು ಬೇಕಂದ್ರೆ ಇದು ಎಳ್ಳು
ಹ್ಮ್ ಹ್ಮ್
ಅದ ಹಾಕ್ಬೇಕ ಹಾಕೋಬಹುದು ಇಲ್ಲಾಂದ್ರೆ ಕಡಲೆ ಬೇಳೆ ಹಾಕೋಬಹುದು ಕಡಲೆ ಬೀಜ ಹಾಕೋಬಹುದು ಅದು
ಹ್ಮ್
ಯರೆಟು
ಹ್ಮ್ ಹ್ಮ್
ಹಕೋಬಹುದು ಅದು ಬೇಡ ಅಂದ್ರೆ ಇದು ಏನು ಅ ಇದು ತೆಂಗಿನಕಾಯಿ ತುಡಿದಿರೋದಿರುತ್ತಲ್ವಾ ಹ ಅದಾ ಹೋಗ್ಬೇಕು ಚೆನ್ನಾಗಿರುತ್ತೆ ತಿಂದ
ಎಲ್ಲಾ ಅಡ್ಗೆ ಮಾಡ್ತೀರಾ ಒನ್ಸತ್ತ
ಹಾ ಬರ್ತ್ತೇ ನಿಮಗ್ ಬರುತ್ತಾ ನಿಮಗ್ ಬರುತ್ತಾ ಮಾಡಕೆ
ಎಲ್ಲಾ ಬರಲ್ಲ ಹ್ಮೋಕೆ ಅಷ್ಟೇ ಜಾಸ್ತಿ ಎಲ್ಲ ಮಾಡಕ್ ಬರ್ಲ್ಲ
ಕೈಯಲ್ಲಿ ಚಿತ್ರನ್ನ ಮಾಡ್ತೀವಿ
ಹ್ಮ್ ಹ್ಮ್ ನೀನೇ ಮಾಡ್ತಿಯ
ಹಾ ನಾನೇ ಮಾಡ್ತೇನೆ
ಮನೇಲಿ ಎಷ್ಟ್ ಜನ ಇದ್ದೀರಾ
ನಾವು ಐದ್ ಜನ ಇದ್ದೀವಿ
ಯಾರ್ಯಾರು ನಿಮ್ಮಪ್ಪ ನಿಮ್ಮಮ್ಮ ಅಜ್ಜಿ ಇದ್ದಾರಾ ಮತ್ತೆ ತಮ್ಮ ಇದ್ದಾರಾ
ಹ್ಮ
ಅವ್ರ ಏನ್ ಮಾಡ್ತೀ
ಹಲೋ,
ಹಲೋ,
ಅವರೇನ್ ಓದತ್ತಿರೋದು ಅಂದೇ.
ಅವರು ಇವಾಗ ಫಸ್ಟ್ ಇಯರ್.
ಹ್ಮ್.
ಎಲ್ಗೋಗಿದ್ರಿ ಪ್ರವಾಸ.
ಇವಾಗ ಸದ್ಯಕೆ ಎಲ್ಲೂ ಹೋಗಿಲ್ಲ್ಪ.
ಹ್ಮ್ ಮುಂಚೆ,
ಮುಂಚೆ ಹೋಗಿದ್ವಿ ತುಂಬಾ ಕಡೆ. ಫಸ್ಟ್ ಹೋಗಿದ್ದಿದ್ದು ದಾಂಡೇಲಿಗೆ.
ಹ್ಮ.
ಅದಾದ್ಮೇಲೆ ಬೇರೆ ಅಂದ್ರೆ, ಉಡುಪಿ ಮತ್ತೆ, ಮಂತ್ರಾಲಯ, ಅಂಜನಾದ್ರಿ,
ಹಾ,
ಹೋಗಿದ್ದೀವಿ ತುಂಬಾ ಒಂದ ಸ್ವಲ್ಪ ನೆನ್ಪ್ ಇಲ್ಲ. ರೆಸಾರ್ಟ್ಗೆಲ್ಲ,
ಹಾ, ಹಾ
ಹ್ಮ್ ನೀವೆಲ್ಲಾದ್ರೂ ಹೋಗಿದ್ದೀರಾ,
ಹ ನಾವು ಚಿಕ್ಕಮಂಗ್ಳೂರ್ ಕಡೆ ಹೋಗಿದ್ವಿ. ಮುಂಚೆ ಇವಾಗ, ಇದು ಎಲ್ಲ ಪ್ಲಾನ್ ಹಾಕಿದೀವಿ ಹೋಗ್ಬೇಕು ಅಂತ.
ಹ್ಮ್ ಮನೆ ಅವ್ರ, ಗೆಳತಿಯರ ಜೊತೆ,
ಹ್ಮ್.
ಹ್ಮ್. ಮನೆಯವ್ರ ಜೊತೆ ಎಲ್ಲ ಹೋಗಿದ್ರಿ.
ಹಾ ಅವ್ರ ಜೊತೆ, ಅದೇ ಮುಂಚೆ ಚಿಕ್ಕಮಂಗ್ಳೂರ್ ಕಡೆ ಹೋಗಿದ್ವಿ.
ಹ್ಮ್ ಹ್ಮ್. ಮತ್ತೆ ಎಲ್ಲಾ ಆರಾಮ ಮನೆಲಿ.
ಹಾ ಎಲ್ರು ಆರಾಮ್ ಇದ್ದಾರೆ ನಿಮ್ಮ್ ಮನೇಲಿ ಎಲ್ರು ಆರಾಮಿದಾರ.
ಹ ಆರಾಮ್ ಇದ್ದಾರೆ ಮತ್ತ ಹೋಗ್ಬೇಕಿತ್ತು ಮನೆಗೆ ಇನ್ನೂ ಹೋಗಿಲ್ಲ.
ಹ್ಮ್ ಹ್ಮ್.
ಏನ್ ಸಮಾಚಾರ ಮತ್ತೆ,
ಹೇಳ್ಬೇಕು ನೀವೇ.
ಹ್ಮ ಸಿಹಿ ಪದಾರ್ಥದಲ್ಲಿ ಏನೇನು ಇಷ್ಟ ನಿಂಗೆ.
ಹೋಳಿಗೆ.
ಹಾ ಆಮೇಲೆ,
ನನ್ ಮತ್ತೆ ಜಾಮೂನ್ ಎಲ್ಲ ಇಷ್ಟ ಆಗುತ್ತೆ ತಿಂತೀನಿ.
ಹಾ,
ಹ್ಮ್ ಮೋಸ್ಟ್ ಅಂದ್ರೆ ಕಾಯಿ ಹೋಳಿಗೆ.
ಹ್ಮ, ಹ್ಮ್ ನಂಗೆ, ಜಾಸ್ತಿ ಇಷ್ಟ ಆಗೋದಂದ್ರೆ ಇದು. ಚಂಪಾಕಲಿ, ಅನಾರ್ಕಲಿ,
ಮಾಡಕ್ ಬರುತ್ತಾ ಅದು, ಅದು ಮಾಡಕ್ ಬರುತ್ತಾ,
ಏನು
ಚಂಪಕ್ಕಲಿ ಚಂಪಕ್ಕಲಿ ಮಾಡಕ್ ಬರುತ್ತಾ ಅಂದೇ ಹ್ಮ್ ಮತ್ತೆ ಏನ್ ಮಾಡಕ್ ಬರುತ್ತೆ
ಇದು ಮುಜಾಫರ್ ಅಂತ ಮಾಡ್ತೀವಿ
ಮುಜಾಫರ್ ಅಂದ್ರೆ
ಹ ಅದು ಈ ಸಬ್ಬಕ್ಕಿ ಬರುತ್ತಲ್ವಾ
ಹಾ ಹಾ
ಹಾ ಅದಾಕಿ ಮಾಡ್ತೀವಿ
ಹ್ಮ್ ಹೌ ಹೌ ನೀ
ಹೌದಾ
ಹಲೋ ನೀವು ಮುಸ್ಲಿಮ್ಸಾ ನಿಜಾ ಹಲೋ
ಹಾ ಹೇಳಿ
ಕೇಳುಸ್ತಿದ್ದೀಯಾ
ಡಬಲ್ ವಾಯ್ಸ್ ಕೇಳಿಸತಾ ಇದೆ
ಹ್ಮ್
ಹಲೋ
ಹಲೋ ಇವಾಗ ಕೇಳುತ್ತಿದ್ದೀಯಾ ಅಂದೆ
ಹಲೋ
ಹಾ ಇವಾಗ ಕೇಳುಸ್ತಿದ್ಯಾ
ಹಾ ಹಾ
ನೀವು ಮುಸ್ಲಿಮ ಅಂತ ಅಂದೇ
ಹ್ಮ
ಹಲೋ ಮತ್ತೆ ಹೇಳಿ ಹೋಗ ಬೇರೆ ಏನಾದ್ರೂ
ಮತ್ತೆ ನಿಮೂರ್ ಕಡೆ ಎಲ್ಲಾ ಏನ್ ಬೆಳಿತಾರೆ
ರಾಗಿ ಬೆಳಿತಾರೆ
ಹ ನಮ್ಮೂರ್ ಕಡೆ ಈರುಳ್ಳಿ
ಹ್ಮ ನೀವ್ ಹಾಕಿದ್ದೀರಾ ಈರುಳ್ಳಿ ಹಾಕಿದ್ದೀರಾ ನೀವು
ಹಾ
ನಿಮ್ದು ಹೊಲ ಇದಿಯಾ
ಹಾ
ಎಷ್ಟು ಎಕರೆ ಇದೆ
ಅ ಅಡಕೆ ವ್ಯಾಪಾರ ಮಾಡ್ತಾರೆ
ಹ್ಮ ಹಾ
ಹಾ ಆಮೇಲೆ ಇದು ತೆಂಗಿನಕಾಯಿ
ಹ್ಮ್ ಹ್ಮ್
ಹಾ ಎಲ್ಲಾ ಇ ಈ ಕಡೆ ಎಲ್ಲಾ ಅದೇ ಅಲ್ವಾ ತೆಂಗಿನಕಾಯಿ ಅಡಿಕೆ
ಹ್ಮ್
ಹ್ಮ ಮತ್ತೆ ಹಾ
ಒಂದು ನಿಮಿಷ ಹಂಗೆ ಸ್ವಲ್ಪ
ಹ
ಹ
ಹ ಹ ನಾ ನು
ಮಧ್ಯಾಹ್ನದಿಂದ ಆಂಟಿ ಅವರಿಲ್ಲ ಆಂಟಿ
ಒಂದು
ಹಲೋ
ಹಾ ಹೇಳಿ
ಹಾ ಹೇಳಿ ಸರಿ ಅದು ಸ್ವಲ್ಪ ಮಾತಾಡ್ತಿದ್ದೇ ಹ್ಮ
ಮತ್ತೆ ಏನೇನ್ ಬರುತ್ತೆ ಮಾಡಕ್ಕೆ
ನಿಂಗೆ ನಿ ಕ್ಯಾಪ್ಸಿಕಮ್ ರೈಸ್ ಬರುತ್ತೆ ಮಾಡಕ್ಕೆ ಬಿಟ್ರೆ ಹ
ಮತ್ತೆ ನನಗೆ ಏನ್ ಬರುತ್ತೆ ಅಂದ್ರೆ ಪರೋಟಾದಲ್ಲಿ ಇದ್ ಮಾಡಕ್ ಬಿಡತ್ತೆ ರೋಲ್ ರೋಲ್ಲ
ಹಾ ಹಾ
ಚಿಕನ್ ರೋಲ್ ಯಾವ್ತಾ ಅದ್ರು ಮಾಡಿದೆಯಾ ಹಾಂ ಮಾಡಿದಿನಿ ಅದು ಐಟಮ್ ತರ್ಬೇಕು ತಗೋ ಬಂತು ಮಾಡನ ಚಿಕನ್ ಬೇಯಿಸಕೊಂಡು ಹ್ಮ್ ಎಲ್ಲ ಮಾಡ್ತೀ ಹಾ ಹ್ಮ್ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಧನ್ಯವಾದ ಮತ್ತೊಮ್ಮೆ ಕಲ್ಮಿ
ಹಾ ಮತ್ತೆ ನಾನ್ ಮಾಡ್ಲಾ ಇವಾಗ